ಹಲೋ
ಹಾ ಹಲೋ ಸೋಣ ಬರ್ತಾ ಇದ್ಯಾಾ.
ಹಾ ಬ. ನಿಮ್ ಬಾಪಾ ಇದೆಯಾ.
ಹಾ ಹಾ ಕಸಲತತೆ ನ್ಡದ ಅಪ್ಪಲ್ಲಿ ಮತ್ತ ಎಲ್ಲ ಆರಾಮ್ ಮಾಡ ಸಮಾಚಾರ
ನಮ ಒಲ್ಲಿಗ್ ಸಮಾಚಾರ ಏನೆಲ್ಲಾ ಸಮಾಚಾರ ಏನ್ ಹೇಳ್ಬೇಕು ಏನೆಲ್ಲಾ ನೀವ್ ಹೇಳ ನೋಡಿ ಎಲ್ಲಾ ಸಮಾಚಾರ ಈಗ.
ಹೌದಾ ಕಾಲೇಜ್ ಹೋಗಿಲ್ಲಾ
ಇಲ್ಲ ಕಾಲೇಜ್ ಹೋಗಿಲ್ಲ
ಏನ್ ಆರಾಮಿಲ್ಲ ಏನು ನಿಮ್ಗೆ ವಯಸ್ಸಿಗೆ ಏನ ಅಂಗ ಕಾಣಸ್ತಾ ಇದೆ
ಇಲ್ಲ ಸ್ವಲ್ಪ ಅದು ಉಡಿ ಕಿಸ್ ಕೊೊಟ್ಟಿ ಸ್ವಲ್ಪ ಸೌಂಡ್ ಬಿದ್ದಿದೆ ಧ್ವನಿ ಬಿದ್ದಿದೆ
ಹೌದಾ ಇಲ್ಲಾಂದ್ರೆ ನನ್ ಹಾಸ್ಪಿಟಲ್ ಬಂದ್ಬಿಡು ನೋಡೋಣ ಇಂಜೆಕ್ಷನ್ ಟ್ಯಾಬ್ಲೆಟ್ ಅ ಕೊಡ್ತೇನೆ ಮಾತ್ರ ಕೊಡ್ತೇನೆ
ಇಲ್ಲ ಮಾತ್ರದೇನು ಸಮಸ್ಯೆ ಇಲ್ಲ ನನಗೆ ಬೇಕಾಗಿರೋದು ಅದು ಮಾಲ್ ಬೇಕಾಗಿದೆ ಈಗ
ಯಾವ್ದ್ ಮಾಲ್ ಬೇಕು ನಿನ್ಗ ಏನ್ ಬೀರ್ ಹೊಡೀತಿಯ ಹೇನು
ಅಲ್ಲ ಅದ ಅಲ್ಲ ರಷ್ಯನ್ ಮಾಲ್.
ರೆಸ್ನ್ ಮಾಲ್ಬೇಕು
ಹೌದು.
ರೆಷ್ಯನ್ ತಗೊಂಡು ಏನ್ ಮಾಡ್ತ ಅಪ್ಪಾ ಅದು ಬಹಳ ಡೇಂಜರ್ ಅದು ರೆಷನ್ ಗಷನ್
ಮದುವೆ ಆಗಿದಲ್ಲ ಆಲ್ರೆಡಿ ಎರಡು ಮದುವೆ ಆಗಿದೆ
ಯಾರು ನಿನ್ನ ಎರಡು ಮದೆ ಹೋಗಿದೆ
ಹಾ ಎರಡು ಮದುವ ಆಗ ಹನ್ನರಡು ಮ. ಹಲ್ಲೆ.
ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮದ್ವೆ ಮಾಡ್ಕೊಂಡಿನಿ.
ಹೌದು.
ಹೇಗೆ ಗುರು ಏನ್ ಸ್ಯಾಲರಿ ಇಲ್ಲ ಏನಿಲ್ಲ. ಪಾರ್ಟ್ ಟೈಮ್ ಜಾಬ್ ಮಾಡಲ್ಲ ಏನಿಲ್ಲ ಹೆಂಗೆ ಮದ್ವಿ ಮಾಡ್ಕೊಂಡು ಏನಿಲ್ಲ.
ಅದ ಹೆಂಗಂತಂದ್ರೆ ಎಲ್ಲದು ಅದು ಒಂದ್ ಹೊಸ ಆ್ಯಪ್ ಲಾಂಚ್ ಮಾಡಿದ್ದೀ ನು ಮೊನ್ನೆ ಮೊನ್ನೆ ಅಂತ್ರೆ ಒಂದ ಮೂರ್ ವರ್ಷ ಆಯ್ತು ಅದು ಆಪ್ ಲಯಾಂಚ್ ಮಾಡಿದ್ದೆ ನಾನು.
ಯಾವದೇ ಯಾಪ್ಪದು
ಅದು ಜಂಜೀಸ್ ಅಂತೇಳಿ ಒಂದು ಆ್ಯಪ್ ಲಾಂಚ್ ಮಾಡಿದ್ದೆನೆ ನಾನು
ಜಂಜೀಸ್
ಜಂಜ ಜಂಜ ಸಂ. ಒ ಆಪ್ ಲಾಂಚ್ ಮಾಡಿದ್ದೆ ಅದರಲ್ಲಿ ಏನ್ ಮಾಡ್ಬಹುದು ಅಂದ್ರೆ ಈಗ ಪ್ರೆಸೆಂಟ್ ಆಗಿ ಎರಡ್ ಸಾವಿರ ದ ಎರಡ್ ಸಾವಿರದ ಹತ್ತರ ಮಟ್ಟ ಒಳಗಡೆ ಯಾರು ಜನಿಸಿ ಇರ್ತಾರಲ್ಲ ಅವರೆಲ್ಲರಿಗೆ ಜನಜ ಸಂತಳಿ ರ್ತಾರ
ಹಾ ಹಾ ಅದನ್ನು ಕರೆಕ್ಟ್.
ಅವರಿಗೆ ಈಗ ಪ್ರೆಸೆಂಟಾಗಿ ಏನೇನು ಸಮಸ್ಯೆ ಇದೆ ಅಂತಂದರೆ ಅವರಿಗೆ ಅವ್ರಿಗೆ ಮತ್ತೆ ಅವರು ಗೇಮ್ ಮಾಡ್ತ ಇರ್ತಾರಲ್ಲ ಅವ್ರರಿಗೆ ಡಿಸ್ಟರ್ಬ್ ಮಾಡಬಾರದು ಒಂದು ಸಮಸ್ಯೆ.
ಹಾ
ಮತ್ತೆ ಅವ್ರಿಗೆ ಈಗ. ಪ್ರೆಸೆಂಟ್ ಆಗಿ ಅವರಿಗೆ ಒಂದು ಗರ್ಲ್ ಫ್ರೆಂಡ್ ಇರಲ್ಲ ಎರಡ್ ಮೂರು ಗರ್ಲ್ ಫ್ರೆಂಡ್ ಇರ್ತಾರೆ ಅವರಿಗೆ ಎಲ್ಲರಿಗೆ ಸಂಬಳ ತೆಗಿಬೇಕ ಅಂತ ಅನ್ನೋದು ಒಂದ ಸಮಸ್ಯೆ.
ಹಾ
ಮತ್ತೆ ಅವರಿಗೆ ಕುೂಂತಲ್ಲೇ ಎಲ್ಲಟು ಕೂಡ ಕೊಡಬೇಕು ಊಟ ನೀಡಬೇಕು ನೀರು ಕೊಡಬೇಕು ಅದೊಂದು ಸಮಸ್ಯೆ.
ಹಾ ಮತ್ತ
ಮತ್ತೆ ಅವರು ಜಾಸ್ತಿ ದುಡಿಯೋದಿಲ್ಲ ಏನ್ ಮಾಡುದಿಲ್ಲ ಆದ್ರೂ ಕೂಡ ಸಂಬಳ ಕೊಡ್ಬೇಕು ಅವ್ರಿಗೆ ಅದೊಂದು ಸಮಸ್ಯೆ.
ಹಾ ಮತ್ತೆ ಏನ್ ಸಮಸ್ಯೆ.
ಎಂಥವು ಹಲವಾರು ಸಮಸ್ಯೆಗಳು ಇದ್ದಾವೆ. ಆವೆಲ್ಲ ಸಮಸ್ಯೆಗಳನ್ನು. ಈ ನಮ್ಮ ಆ್ಯಪ್ ಮುಖಾಂತರ ಆ ಸಮಸ್ಯೆಯನ್ನು ಬಗೆಹರಿಸಬಹುದು ನೀವು. ಆ ಮತ್ತೆ ಏನಾದ್ರು ಕೂಡ. ಎಂತ ಸಮಸ್ಯೆ ಆದ್ರು ಕೂಡ ಬಗೆಹರಿಸಬಹುದು ನೀವು ಆಪ್ ಮುಖಾಂತರ.
ನಾವು ಜಾಯಿನ್ ಆಗ್ಬಹುದೇನು ಆಪಿನಲ್ಲಿ.
ಆ ಆ್ಯಪಿನಲ್ಲಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಹತ್ತರೊಳಗಡೆ ಯಾರು ಜನ ಆಗಿರ್ತಾರ ಅಲ್ಲ ಎಲ್ಲಾರೂ ಜನ ಅದ್ರದಾಗ ಇನ್ಕ್ಲೂಡ್ ಆಗ್ಬೋದು.
ನಿಮ ಸೌಂಡನ್ನು ಅವಾಜ್ ಬರ್ತಾ ಇಲ್ಲ ಕ್ಲಿಯರ್ ಆಗಿ
ಅವಾಜ್ ಈಗ ಬರ್ತಾ ಇದ್ಯಾ.
ಹಾ ಬರ್ತಾ ಇದೆ ಬರ್ತಾ ಇದೆ.
ಅದೇ ಜಂಜೀವ್ಸ್ ಅದ್ರಲ್ಲಿ ಎರಡ್ ಸಾವಿರದಿಂದ. ಎರಡ್ ಸಾವಿರದ ಹತ್ತರ ಒಳಗಡೆ ಯಾರ. ಯಾರು ಜನನ ಆಗಿರ್ತಾರಲ್ಲ.
ಹಾ ಹಾ
ಜಂಜೀಸ್ ಅವ್ರ ಎಲ್ಲರ ಅಂತ ಹೇಳಿ ಕರ್ಕೊಂತಾರೆ. ಅವರಿಗೆ ನಾವ್ ಹಾ ಆಪ್ನಲ್ಲಿ ಕರ್ಕೋಬಹುದು.
ಹೌದಾ ನಮ್ ದೋಸ್ತರು ಇದ್ದಾರೆ ಅವ್ರಿಗೆ ಹಚ್ಚಲ್ಲಿ ನಡತಿದ ಜಂಜಸ್ದಲ್ಲಿ.
ಹಾ ಜನಿಸಿನಲ್ಲ ಹಾಕ್ರಿ. ಜಂಜಸ್ ನಲ್ಲಿ ಆಕರೆ ಮತ್ತೆ ಅದ ಏನೇನ ಸಮಸ್ಯೆ ಇದೆ ಆ ಸಮಸ್ಯೆಲ್ಲ ಪರಿಹಾರವನ್ನು ಕೊಡ್ತೇವಿ ನಾವು.
ಪರಿಹಾರ ಕೊಡ್ತೀರಾ. ನಮ ದೋಸ್ತ್ ಇದಾನೆ ಒಬ್ಬ ಅ ಜೀಮಂತ.
ಯಾರಾದ್ರರು ಸಿಂಗಲ್ಸ್ ಇದ್ರೆ ಮತ್ತೆ ಯಾರಾದ್ರರು ಮಿಂಗಲ್ಸ್ ಇದ್ರೆ ಅವ್ರಿಗೆ ಬ್ರಕ್ಪ್ ಬ್ರೇಕಪ್ ಮಾಡ್ಸೋದಿದ್ರೆ ಇಲ್ಲಾಂದ್ರೆ ಸಿಂಗಲ್ಸ್ ಇದ್ರೆ ಮಿಂಗಲ್ ಮಾಡೋದಿದ್ರೆ ಮತ್ತೆ ಇನ್ನೇಏನಾದ್ರು ಸಮಸ್ಯೆ ಇದ್ರೆ ಕೂಡ ಮಾಡದು ಮತ್ತೆ ಯಾರಿಗಾದ್ರು. ಮದ್ವಿ ಅಡೂರು ಇರ್ತಾರೆ ಹುಡುಗಿ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಹುಡುಗಿ ಕೂಡ ಹುಡುಗಿ ಕೊಡ್ತೀವಿ ಮತ್ತೆ ಯಾರಾದ್ರರು ಮದ್ವಿ ಆಗಿದ್ರೆ ಅವರಿಗೆ ಡಿವೋರ್ಸ್ ಕೊಡದ ಅಂದ್ರೆ ಅದನ್ನು ಕೂಡ ಮಾಡ್ತೀವಿ.
ಎಲ್ಲಾ ಮಾಡ್ತೀರಾ ನೀವು ಎಲ್ಲಾ ಸಮಸ್ಯೆ ಇದೆಲ್ಲಾ ಸಮಸ್ಯೆ ಇದ್ದಿದ್ದು ಎಲ್ಲಾ ಕ್ಲಿಯರ್ ಮಾಡ್ತೀರಾ ಅಂದ್ರೆ ಭಾರಿ ಬಿಡ್ರಿ ಜಂಜೀಸ್ ನೀವು.
ಹಾ ಜಂಜಿ ಅಂತೇಳಿ ಯಾಪಿದೆ.
ಜೀಮಂತ
ಜೀಮಂತ ಹ ಹಾ ಹೇಳಿ
ಅಜೀಮ್ ಅಂತ ಒಬ್ಬ ಹುಡ್ಗ ಇದ್ದಾನೆ ಅವ್ನಿಗೆ ಹುಡ್ಗಿ ಬೇಕು ಒಂದ ಚೆನ್ನಾಗಿರೋದು ಮದ್ವೆ ಮಾಡ್ಕೊಳಕ್ಕ. ಅವ ಸುಮ್ನಸುಮ್ನೆ ಬಾಳ. ಇದು ಬ್ರೇಕಪ್ ಆಗಿದೆ ಮೊದಲ ಆ ಕಡೆ ಈ ಕಡೆ ಎರಡ್ ಗಂಟೆ ಒಂದ್ ಗಂಟೆ ಅಲ್ಲಿ ಹೋಗ ಕುಂದ್ರದು ಇಲ್ಲಿ ಹೋಗ ಕುಂದ್ರದು ಮಾಡ್ತಾನ ಅವ್ನಿಿಗೆ ಸರಿಯಾಗಿದ್ದಿದ್ದು ಒಂದು ಹುಡುಗಿ ಬೇಕು.
ಮದಿವಿ ಮಾಡ್ಕಂತನಂತಾನ.
ಹಾ ಮದ್ವಿೆ ಮಾಡಕೊತಾನ
ಏನ್ ಮಾಡ್ತಾನೆ ಹುಡುಗ ಏನ್ ಮಾಡ್ತಾನೆ ಅವ್ರಿಗೆ ಆಸ್ತಿ ಅಷ್ಟ ಇಿದೆ ಅವ್ರ ಮನೆ ಎಲ್ ಇದೆ. ಮತ್ತೆ ಅವ್ರತ್ರರ ಎಷ್ಟು ಅಣಂತ ಮಾರ ಇದಾರೆ ಅವರು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಎಂತ ಸ್ವಲ್ಪ ಡೀಟೇಲ್ ಆಗಿ ಎಲ್ಲಾ ವಿವರಣೆ ಕೊಟ್ಟಿದ್ರ ಅಂದ್ರೆ. ಅದು ವಿರಣೆ ನಾನು ಉಡಿಯಾರ್ ಉುಡುಿಯರ್ ಕಡೆ ಇಂದ ಹೇಳ್ತೀವಿ. ಕಡಿಂದ ಎಂು ವಿವರಣೆ ಇದೆ ನಾವು ನಿಮ್ಗೆ ಕೊಡ್ತೀವ ಅಂತ
ಅವರು ಅಪ್ಪ ಅಮ್ಮ ಇದ್ದಾರೆ ಅವರು ಒಂದ ಇಪ್ಪತ್ತ ಎಕರೆ ಹೊಲ ಐತ್ ಇದೆ ಮೂವರು ಅಣ ತಮ್ರ ಅವರು ಹಲೋ ಕೇಳಸ್ತಾ ಇದಯಾ
ಮುಂದೆ
ಮತ್ತೆ ಅವ್ರಿಗೆ ಇಬ್ಬರು ಅಣ್ಣರು ಇದ್ದಾರೆ ಅವರು ಯು ಎಸ್ ನಲ್ಲಿ ಇರುತ್ತಾರೆ ಇಬ್ಬರು ಅಣ್ಣೋರು ಅಲ್ಲಿ ಜಾಬ್ ಮಾಡ್ತಾರೆ ಅವರು ಇವ ಜಂಜೀಸ್ ಹುಡುಗ ಇದ್ದಾನೆ ಒಬ್ಬ ಅವನಿಗೆ ಏನು ಕೆಲ್ಸ ಇಲ್ಸ ಏನು ಮಾಡಲ್ಲವ ಮನೆಯಲ್ಲಿ ಅದೇ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊತಿರ್ತಾನೆವ ಒಂದ್ ಇಪ್ಪತ್ ಎಕರೆ ಹೊಲ ಇದೆ ಅಲ್ಲೇ ಏನ್ರ ತರಕಾರಿ ಅದು ಹಾಕಿರಿ ಉಳ್ಳಾಗಡ್ಡಿ ಅದು ಎಲ್ಲ ಮಾರ್ಕೆಟಿಂಗ್ ಅದು ಐತಿ ಒಂದು ಬಿಸ್ನೆಸ್ ಐತಿ ಒಂದು ಸಣ್ಣ ಪುಟ್ಟ ಅಷ್ಟೇ
ಹೌದಾ
ಹಾ ಅವನಿಗೆ ಒಂದು ಸರಿಯಾಗಿ ಹುಡುಗಿ ನೋಡಿ ಹಾ
ಒಂದು ತಿಂಗಳಿಗೆ ಎಷ್
ಒಂದ್ ತಿಂಗಳಿಗೆ ಒಂದ್ ಐವತ್ತು ಸಾವಿರ ರೂಪಾಯಿ
ಆಯ್ತು ಸರ್ ಹೆಂಗಿತ್ತ ನಾನ ಇಲ್ಲಿ ಹುಡ್ಗಿ ಬಗ್ಗೆ ಡೀಟೇಲ್ಸ್ ಆಯ್ತು ಹುಡುಗಿಯ ಹೆಸರ ಆಯ್ತು ಎಲ್ಲ ಹೇಳ್ತಿಿ ನೋಡಿ ನಿಮ್ಗೆ ಯಾವ್ದ್ ಇಷ್ಟ ಆಗುತ್ತೆ ಅದು ನೀವು ಒಪ್ಪಿಗೆ ಕೊಡ್ಬೋದು
ಆಯ್ತು ಹೇಳಿ
ಮೊದಲನೆಯದಾಗಿ ಇರಾನ್ ಅಂತಾಳೆ
ಹಾ ಇರಾನ್ ಅಂತ
ಇರಾನ ಅಂತೇಳಿ ಅವರು ಇಲ್ಲಿ ದುಬೈಲ್ಲಿ ಇರ್ತಾರೆ
ಹಾ ದುಬೈಲ್ಲಿ ಏನ್
ದುಬೈ ಪಕ್ಕದಲ್ಲೇ ಒಂದು ಇದೆ ಒಂದು ಇರಾ ಇರಾನ್ ಅಂತ ಹೇಳಿ
ಹಾ ಇರಾನ್
ದುಬೈ ಪಕ್ಕದಲ್ಲೇ ಇರ್ತಾರೆ ಅವರು
ಹಾ
ಅವರು ಎರಡು ಪ ಪೆಟ್ರೋಲ್ ಪಂಕ್ ಬಂಕ್ಗಳಿದ್ದಾವೆ
ಪೆಟ್ರೋಲ್ ಪಂಪ್ ಇದ್ದಾವೆ ಮತ್ತ
ಮತ್ತೆ ಅವಿಗೆ ಯಾರು ಗಣ್ ಮಕ್ಕಳೇ ಇಲ್ಲ ಅವ್ರ ಅಣ್ಣ ತಮ್ಮಂದಿರು ಯಾರಿಲ್ಲ
ಹಾ ಮತ್ತೆ
ಅವರೊಬ್ಬರೇ ಹುಡುಗಿ.
ಹ್ಮ್ ಮತ್ತೆ.
ಅವ್ರ ತಂದೆ ಇದು ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಸೌದಿ ಅರೇಬ್ಯದ.
ಹೌದಾ.
ಮತ್ತೆ ಆ ಹುಡ್ಗಿ ಈಗ ವಯಸ್ಸು ಈಗ ಇಪ್ಪತ್ ಮೂರ್ ಇದೆ.
ಇಪ್ಪತ್ತ್ ಮೂರನೆಯದು.
ಓಡುಗಿ ಬೆಳ್ಳಗಿದಾಳೆ. ಹುಡುಗಿ ಇದು ಪಿ ಹೆಚ್ ಡಿ ಕಂಪ್ಲೀಟ್ ಮಾಡಿದ್ದಾಳೆ. ಈಗ ಪ್ರೆಸಡೆಂಟ್ ಆಗಿ ಪ್ರೆಸೆಂಟ್. ಈ ಒಂದು ಒಂದ್ ತಿಂಗಗಳಿಗೆ ಇಲ್ಲಂದ್ರೆ ಒಂದು ಐವತ್ ಲಕ್ಷದಿಂದ ಅರವತ್ ಲಕ್ಷ ಬರಿ ಖರ್ಚು ಮಾಡ್ತಾಳೆ ಅವಳು.
ವಾ ವಾ ವಾ ವಾಹ್ ವಾ ಭ. ಪೂರಾ ಮಜೆ ಹ ಮಜೆ ಅದಾವ.
ಹಾ ಎಲ್ಲಾ. ಇದ ಇದೆ ಅವ್ರ್ದು ಮತ್ತೆ ಅವಳು ಐವತ್ತಲಂದ ಅರವತ್ ಲಕ್ಷ ಬರ ಖರ್ಚು ಮಾಡ್ತಾಳಲ್ಲ. ಅವಳು ಎಷ್ಟು. ಅಂತಾ ಗೊತ್ತಾ ನಿಮ್ಗ. ಒಂದ್ ದಿನಕ್ಕೆ.
ಒಂದ್ ತಿಂಗಳಿಗೆ ಎಷ್ಟು . ಪ್ರಸ್ತಲ್ಲಿ ಹೇಳ್ತನಿ.
ಒಂದ ಒಂದ್ ತಿಂಗಳಿಗೆ ಏನಂದ್ರ ಅಂತಂದ್ರೆ ಒಂದು ಮುನ್ನೂರ್ಲಂದ ಐನೂರು ಕೋಟಿ ಗಳಿಸ್ತಾಳೆ.
ಬಾ ಬಾ ಬ ಬ್ ಹಂಗಂದ್ರೆ ಇದು ಡೀಲ್ ಆಗುತ್ತೆ ನಮ್ಮ್ ಹುಡುಗನ ಜೊತೆ.
ಹ್ಮ್ ನಿಮ್ ಹುಡುಗ ಒಪ್ಪಿಗಿದ್ರೆ ನಾನು ಹುಡುಗಿ ಕಡೆಯಿಂದ ಒಪ್ಪಿಗೆ ಕೊಡಿಸತೇನೆ ಮತ್ತ ಇನ್ನೊಂದ್ ಹೆಸರ ಇದೆ ನೋಡಿ.
ಮತ್ತೇನು.
ಐಕ ಶಾಂತಳೆ.
ಹಾ ಕೈ ಕಶ ಅವ್ರೇನ್ ಮಾಡ್ತಾರೆ.
ಅವರು ಏನಿಲ್ಲ ಸಿಂಪಲ್ ಆಗಿ ಅದು ನರ್ಸಿಂಗ್ ಮಾಡಿದ್ದಾರೆ.
ಹಾ ನರ್ಸಿಂಗ್ ಮಾಡಿದ್ದಾರೆ ಮತ್ತೆ.
ಅವ್ರಿಗೆ ಜಾಸ್ತಿ ಸ್ಯಾಲರಿ ಏನಿಲ್ಲ ಸ್ಯಾಲರಿ ಒಂದು ಕೊಡ್ತಾರೆ ಒಂದು ಏಳ ಎಂಟು ಸಾವಿರ.
ಹ್ಮ.
ಒಂದ್ ತಿಂಗಳಿಗೆ ಬರಿ ಯೊಳ್. ಸಾವಿರ ಕೊಡ್ತಾರೆ ಮತ್ತೆ ತಿಂಗಳಿಗೆ ಏಳು ಸಾವಿರ ಕೊಡ್ತಾರೆ ಅವ್ರ ಖರ್ಚೆಲ್ಲ ಹೋಗಿ ಒಂದು ಐದು ಸಾವಿರ ಉಳಿಬೋದು ನೋಡಿ.
ಐದು ಸಾವಿರಾ.
ಒಂದು ತಿಂಗಳಿಗೆ ಐದು ಸಾರು ಉಳಬೋದು.
ಬಾಳ ಕಡೆಮ ಆಯ್ತಲ್ಲಾ.
ಮತ್ತೆ ಅವರು ಏನ್ ಹ ಹುಡುಗಿ ಎಲ್ಲ ನೋಡಕ್ಕೆ. ಕಟರಿನ ಕೈಫ್ ಕೂಡ ಫೇಲ್ ಇದ್ದಾಳೆ ಅವ್ಳ ಮುಂದ.
ಕತ್ರಿನಾ ಕೈಫೋನ್ ಫೇಲ್ ಅಂದ್ರೆ ಬಾಳ ಒಳ್ಳೇದ ಇದ್ದಿರಬೇಕು ಅವ್ಳು ಮೋಸ್ಟ್ಲಿ.
ಹಾ ಒಳ್ಳೆ ಇದ್ದಾರೆ.
ಹ್ಮ ಹಂಗಾದ್ರೆ ನಮ್ಮ ಹುಡುಗನ. ನಮ್ಮ ಹುಡುಗಾನು ಏನು ಕಡಿಮ ಇಲ್ಲಪ್ಪಾ ನಮ್ಮ್ ಹುಡ್ಗ ಅಲ್ಲು ಅರ್ಜುನ್ ತರ ಇದ್ದಾನೆ.
ಏ ಅರ್ಜುನ್ ಚಲೋಲ್ರಿ ಅರ್ಜುನ್ ಅವ ಕರ್ಯದ್ದಂಗನ್ರಿ ಅಲ್ಲು ಅರ್ಜುನ್ ಬೇಕಾ ಗಿಲ್ಲ ನಮಗ.
ಯಾರ್ ಬೇಕು ನಿನ್ಗೆ ಸಲ್ಮಾನ್ ಖಾನ್ ಬೇಕೇನು.
ಏ ಸಲ್ಮಾನ್ ಖಾನ್ ಏನ್ರರಿ ಮುದುಕಾಗಿದ್ದಾನ ಅವನೇನು ಒಳ್ಳಿದಾನೆ.
ಮತ್ತೇನ್ ಋತಕ್ ರೋಷನ್ ಬೇಕಾ.
ವೃತಿಕ್ ರೋಷನ ಏನ್ರೀ ಅವ್ನ ಬಾಡಿನ್ ಬಾಡಿ ಅದು ಅದೆಲ್ಲಾ ಬೊಬಲ್ ಗಮ್ ಇಟ್ಟಂಗ ಆಗಿದೆ ಅವ.
ಮತ್ತ ಹೇಗೆಪ್ಪಾ ಯಾರ ಬೇಗು ನಿನ್ಗ ಹೇಳ ಅವ್ರ ಜೊತೆ ಮಾಡಸ್ತೇನೆ.
ನಮ್ಗೆ ಇದು ಸಿದ್ದರಾಮ್ ಮ್ಮುಲ್ಲ ಅಂತೇಳಿ ಗೊತ್ತಾ.
ಯಾರು.
ಸಿಂಧ್ರಮುಲ್ಲ
ಸಿದ್ರಾಮುಲ್ಲಾ.
ಸಿದ್ದರಾಮುಲ್ಲ ಆಯ್ತು. ಹೌದು ಮತ್ತೆ ನರೇಂದ್ರ ಸಾಹೇಬ್. ನರೇಂದ್ರ ಸಾಹೇಬ್ ಆಯ್ತು ಮತ್ತೆ ಮೊಹಮ್ಮದ್ ಮೊಹಮ್ಮದ್ ರಾಹುಲ್ ಗಾಂಧಿ ಅಪ್ಪ ಆಯ್ತು.
ಹಾ ಮತ್ತೆ.
ಮತ್ತೆ ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟು. ತ ಸ್ಮಾರ್ಟ್ ಬಾಯ್ ಇದ್ರ ನಡೀತೆ.
ಸಿದ್ದರಾಮುಲ್ಲಾ ಅವ್ರ ಜೊತೆ ಮಾಡ ಬಿಡ್ತೀರಾ ಮದ್ವೆ.
ಸಿದ್ದರಾಮುಲ್ ಅವ್ರ ತರ ಇರ್ಬೋದು ನೋಡಿ. ನ್ ನಡೀತ ಇಲ್ಲದ್ರ.
ದ್ದಾನೆ ಅವ. ಸೇಮ್ ಟು ಸೇಮ್ ಕಾಪಿ ಜರಾಕ್. ಸ್
ಕಾಫಿ ಪೆಸ್ಟಾ.
ರ ಮುಲ್ಲಾಜೋತೆ.
ಸಿದ್ದರಾಮುಲ್ಗಾನೂ ಕೂಡ ಈಗ ಮುದುಕರ ಆಗಿದೆ ಬ್ಯಾಡ್ರಿ.
ಇಲ್ರಿ ಅವ್ರಿಗೆಲ್ಲ ಅವ್ರ ತರ ಇದಾನೆ ಹ್ಯಾಬಿಟ್ ನೋಡಕೆ ಮಾತಾಡಕೆ.
ಅದೇ ನೋಡಕಿದ್ರ ನೋಡಕೆ ನೋಡ್ಲಕ್ಕಂದ್ರ ಆಯ್ತು. ಬಿಡಿ ನೋಡ್ಲಕ್ಂದ್ರ ಅವ್ರ ಮುದುಕ ಇದ್ದಂಗ ಐತ ಬಾಳಂದ್ರ ಬಿಡಿ. ಅಂದ್ರೆ ಬೇಡ ಬೀಡಿ ಮದುವೆ ಮಾಡಸದೆ ಬ್ಯಾಡ ಬಿಡಿಸರ ಸ್ವಲ್ಪ. ಕೆಲ್ಸ ಬರ್ತ ಒನ್ ಕಾಲ್ ಬರ್ತಾ ಇದೆ.
ಆಯ್ತು ತೋಪ.
ಹ್ಮ್ಮ್.